ಕೇಳಿಸ್ತಿದೆನಾ
ಕೇಳಿಸ್ತಿದೆ ಹೇಳಿ
ಏನ್ ಮಾಡ್ತಿದ್ದೀರಾ
ಸುಮ್ನೆ ಕಾಲ್ ಮೇಲ್ ಕಾಲ ಕುಂತಿದೀನಿ ನನ್ನ ದ್ವಿಚಕ್ರ ವಾಹನದಲ್ಲಿ
ಇನ್ನೂ ಹೊರಗಡೆನೆ ಇದ್ದೀರಾ
ಹೌದು
ಹಂಗ್ ಹೊರಗಡೆ ಕುೂತ್ಕೊಂಡ್ರೆ ಏನು ಬಂದ್ ಕಡಿಯಲ್ಲ ನಿಮ್ಗೆ ಯಾರೂ
ಏನ್ ಮಾಡದು
ಸುಮ್ನೆ ಒಳಗೋಗಿ
ಸ್ವಲ್ಪ ಹೊರಗಡೆ ಹೋಗ್ಬಿಟ್ರೆ ಗಾಳಿ ಬರುತ್ತೆ ಶಬ್ದವಾಗುತ್ತೆ ಒಳಗಡೆ ಹೋಗಂಗಿಲ್ಲ ಯಾಕಂದ್ರೆ ನಮ್ಮ ಅಣ್ಣ ಬಂದಿದಿದ್ದಾರೆ ಅವ್ರ ಜೊತೆ ಮಲಗ್ಬೇಕು
ಹೌದಾ
ಹೌದು ಅವ್ರು ನಮ್ಮ ದೊಡ್ಡಪ್ಪ ಅವರ ಹೌದು
ನೀವೇನ್ ಬಂದಿರೋದು?
ಹೇಳಿದ್ನ ಅಲ್ವಾ ಸಾಯಂಕಾಲ.
ಹ್ಮ
ಗಟ್
ಹಾ ಅವರು ಮಾಡ್ತಾರಾ?
ಹೌದು
ಹ್ಮ್ ಅದಿಕ್ಕೆ, ಅವ್ರ ಜೊತೆ ಏನ್ ಮಲ್ಗಬೇಕಂತ ಏನಿಲ್ಲ ಅಲ್ಲ.
ಹ್ಮ್ ಹ ನನ ಬಿಡ
ಅವ್ರಗ್ ಗೊತ್ತಿಲ್ವಾ ಮಾತಾಡದು.
ಊರೇ ಮಾ ಅವ್ರ ಮಾತಾಡ್ಕೊಂತರ್ತಾರ ಅವ್ರಿಗೆ ಯಾಕ ಹ್ಮ್ ಅವರೇ ಬಸಿ ಇರ್ತಾರ.
ನಾನ್ಏನೋ ಹೇಳ್ತಿದ್ದಲ್ಲ ನಾನ್ ಹೇಳಿದ್ ಬಣ್ಣನೇ ಹಾಕೋಬೇಕಷ್ಟೆ.
ಯಾಕೆ ಯಾವ ಬಣ್ಣ?
ನಾನ್ ಹೇಳ್ತೀನಿ ನಾ ಮುಂದೆ ಹೇಳ
ಅಂದ್ರೆ ಈಗ ಹೇಳಿದ್ರೆ ಹುಡುಕಕ್ಕ.
ಪರವಾಗಿಲ್ಲ ನಾನೇ ಹಾಕ್ತೀನಿ.
ಹಾ
ಹ್ಮ್
ಯೆಮಂತಿರ
ಏ ಇನ್ನ ಎಷ್ಟ ದಿನ ಐತೆ, ಇವತ್ತಿನ ಹದ್ನೆೆಂಟು.
ಅಯ್ಯೋ, ನಾ ಅಲ್ಲಿ ಬಂದಿರ್ತೀನಿ.
ಬಂದಿರ್ತೀರಾ ಕೂ ಓ ಇಲ್ಲೇ ಬಂದಿರ್ತೀರಲ್ಲ. ವಾ
ಹೌದು.
ಇಪ್ಪತ್ತೆರಡು ಸ್ಥಾನ ಪರೀಕ್ಷೆ. ಮುಗಿದೇವ ಹ
ಒಂದಕ್ಕೆ
ಒಂದಕ್ಕಾ ಯಾವಾಗ ಬರ್ತೀರಾ ಇಲ್ಲಿಗೆ?
ನಾನ್ ಹೇಳಿದ್ನಲ್ವಾ ಪ್ರಯಾಣ ಪ್ರವಾಸಕ್ಕೆ ಹೋಗ್ಬೇಕು.
ಅದನ್ ಮುಗಸ್ಕೊಂಡ್ ಯಾವಾಗ ಬರ್ತೀರಾ?
ತಾರೀಕು ಅನ್ಕೊಂಡಿದ್ದೀನಿ.
ಹತ್ತು ತಾನೆ ಕುಡಿ ಶ ಆಯ್ತ್ವರೆ ಹೋಗಿ ತಂದ್ರೆ ಆಯತು. ಅಲ್ವಾ
ಹ್ಮ ಬಣ ಪಣ ಹ್ಮ ಮತ್ತೇನು ಸಮಾಚಾರಗಳು ನಿಮ್ಗೆ ಹಳೋದ ಅಂದ್ರೆ ಇಷ್ಟನಾ
ಅದು್ರ ಇತ್ತೀಚೆಗೆ ತುಂಬಾ ಆಗ್ತೈತೆ ಜಾಸ್ತಿ ಆಗ್ಬಿಟ್ಟಿದೆ ಕಡಿಮೆ ಮಾಡ್ಕೋಬೇಕು
ಕಾಣವೇ ಮಾಡ್ಕೊಳ್ಳಿ ನಮ್ಗೆ ದುಃಖ ಆಗುತ್ತಲ್ವಾ ಹಾ
ಹ್ಮ್
ಹ್ಮ್ ನ ಹೇಳ್ತಾನೆ ಪ್ರತಿ ಸರಿ ಹಳ್ಬಿಡಿ ಹಳ್ಬಿಡಿ ಹಳ್ಬಿಡಿ ಹ್ಮ್
ಹ ಏನು ನಿಿನಗ್ ಹೇಳ್ತ ಇರ್ಬೇಕ ಾರ ಕೂಡ ಹಗೆ ಬರ್ತಿದೆ ಕಮ್ಮ ಹತ್ತರ ನ ಅಯ್ಯೋ ಹಪ್ಪ ಬಿಡುಹದುನ್ನೇನ್ ನೆನಸ್ತೀಯ ನಂಗ ಮತ್ತೆ ಬೇಜಾರ ಬಿಡುತ್ತೆ ಅ ಬಿೆ ಮಾ
ಹ ಹ್ಮ
ಏನ್ ಹತಿದ್ದೇನೆಗೆ ಓ ಪ್ರವಾಸಕ್ಕೆ ಹೋಗ್ಬೇಕಂದ್ರಲ್ಲ ಎಷ್ಟ್ ದಿನ ಹೋಗ್ತೀರಾ
ಮೂವರು ದಿನ
ಮತ್ತ್ ನನ್ನ ಕರ್ಕೊಂಡ್ ಹೋಗ್ತೀನಿ ಅಂದೆ ಅಷ್ಟೇ ಹುಡು ಏನು ಕರ್ಕೊಂಡ್ ಹೋಗ್ತೀನ ಅನ್ನೋ
ಕಾರ್ಕೊಂಡ್ ಹೋಗ್ತೀನಿ ಹೇಳಿಲ್ವಾ
ಹೇಳಿದ್ಯಮ್ಮತ್ತ ನೀನು ಬರ್ತೀಯಲ್ವಾ ಅಂದ ಇಿಲ್ಲ ನಂಗೆ
ಹ ಹೇಳಿದೀನಿ ಕರ್ಕೊಂಡ ಹೋಗ್ತೀನಿಂತ ನೀನು ಹೂಞ ಅಂದಿದೀಯ
ನನ್ ಏನ್ ಗೊತ್ತಯ ನಿಮ್ ಸ್ನೇಹಿತರೆ ನಾನ ಅನ್ಕೊಂಬಿಟ್ರೆ ಬೆರ ಈಜಾಗಿರುತ್ತೆ
ಹಾ ಆತರ
ನೀವು ನೀನ್ಗೆನ್ ಕೆಲ್ಸ ಅಲ್ವಾ ವ ಇಲ್ಲಿ ಕೂಡ ಕರ್ಕೊಂಡ್ ಬಂದ್ಿಟ್ಟಿದ್ಯಾ ನಮ
ಅಂದ್ರೆ ನಾವು ಮೂರು ದಿನ ಹೋಗ್ತೀವಿ ನೀವು್ ಮೂರ್ ದನ ಇರ್ತೀರಾ
್ಮ ಹ್ಮ್
ಹ್ಮ ಮತ್ತೆ ಹ ಕರೆಕ್ಟ್ ಮೂಡದನ್ ಬಂದಂದು ಪಡ್ತೀವಿ ನಾವು
ಹೋಗಕ್ ಒಂದ ದಿನ ಅಲ್ಲಿರಕ್ ಒಂದ ದಿನ ಬರಕ್ ಒಂದ ದಿನ
ಹ್ಮ್
ಹ್ಮ್
ನೀವ್ ಯಾವತ್ತಾಗರುೂ
ಹಾ
ಅಂದ್ರೆ ತಗೊಂಡಿರ್ತೀರಾ ನನಗ್ ಗೊತ್ತಿಲ್ಲ ಅಷ್ಟೆ ಸಾವಿರ ರೂಪಾಯಿ ಮೇಲೆ ಶರ್ಟ್ ತಗೊಂಡ ಬೀರು
ಒಂದು ನ
ಅದೇ ಹ್ಮ್ ಅಂದ ಗೊತ್ತಲ್ವಾ ನನ್ನ ಪತ್ ಕೇಳಿ
ಹ್ಮ್ ಐನೂ ರೂಪಾಯಿ ತಿ ನೋಡಿ ಬಳೇಶರಟ ಹಾ
ನನ್ ಸ್ನೇಹಿತ ಇದ್ದಳಲ್ಲ
ಬಿಳಿ ಶರ್ಟು
ಸ್ನೇಹಿತೆ ಇದ್ದಾಳಲ್ಲ
ಹೌದಾ
ಅವರು ಹುಡುಗ
ಹಾ
ನಾಲ್ಕ್ ಸಾವಿರ
ಇೂಸ್ಕೊಟ್ಟಿದ್ದೀರಾ
ಇಲ್ಲ ಅವರೇ ತಗೊಂಡಿಪ
ಬಿಡಿ ಶ್ರೀಮದ್ರಲ್ಲ ತಾಣ್ತಾ ಇತಾರೆ
ಅನ್ನ ಅತಿ ಆಶ್ಚರ್ಯ ಆಗ್ಬಿಟ್ಟೆ ಅಂದ್ರೆ ನೀವ ತಗೊಂಡಿದ್ದೀರಾ ಅಂತ ಕೇಳ್ರಿ ಅಂದ್ರೆ ನಾವ್ ಸಾವಿರ ರೂಪಾಯಿ ಮೇಲೆ ತಗಳಲ್ಲ ಅಲ್ವಾ ನಮ್ಮ್ ಮನೇಲಿ ಬೈತಾರೆ ಹ ತಿ ನ ಚನ್ನ ನ್ನು ಬಟ್ಟೆಗೇನ ಕಡ್ತೀಯಾ ಅಂತ
ಹಾ
ಾ ಬ ಮಾಡ
ಏ ಆವಷ್ಟುಕ ಶ್ರೀಮಂತರಲ್ಲಪ್ಪ ಪಾತ್ರರ ಎಲ್ಲ ಹಾಕಲ್ಲ ಏನ ಇದ್ರು ಸಾರ್ಪ ಕಡೆ
ಹ್ಮ್ ಹ ಂತ ಹ್ಮ್ ಹಡು
ಹ್ಮ ಮತ್ತೆ ಹೇಳ್ಬೇಕು ಹೇಗಿದೆ ನಿಮ್ಮ ಶಿಕ್ಷಣಾಭ್ಯಾಸ
ಸದ ಎರಡು ದಿನ ಆಯ್ತು ಎಲ್ಲ ಕೆಡ್ತಿದೆ ಮತ್ತೆ ನಾಡೇ ಇಲ್ಲ ನಾಡಿದ್ದ ತು ದೇಸ್ಥಾನ ಕೊೋಗಬು ಎಟ್ಟು ಮತ್ತೆ ಕುತ್ಕೋಬೇಕಕ್ಂಾಗಿ ಹ್ಮ್ ನಾಳೇನೆ ಹೋಗ್ಬೇಕಕ್ ಅನ್ಕೊಂತ ಇದೆ ಕ ಹಗಟೆ ತೆಲ ಎಲ್ಲ ಬಾಳ ಬಟೈತ ನಿಮಗೆ ಮರಾಮಂತಲಿಿ ತಿನ್ನ ಹಚ್ಬೇಕು
ಕಡಿಮೆ ಮಾಡ್ಕೊಳ್ಳಿ
ಪರವಾಗಿಲ್ಲ ಇವಾಗ ಒಂದ್ ಐವತ್ ಪರ್ಸೆಂಟ್ ಕಮ್ಮಿ ಔಟ್ಿದೆ
ಆ ಇವ ತಲೆಮಾಗೆ ಹಾಕಿ ಅದಂತ ಬರೀ ಕಲ್ಲುನ್ನ ಇಡ್ಕೊಳ್ತೀರ ಕೆಳಗಡೆ ಬಿಸಾಕಿ
ಹ್ಮ ಹ್ಮ್
ಹಾ
ಮಸತಿ
ಹಾ ನೋಡಿ ನಮ್ಮ ಅಣ್ಣ ಕೂಡ ಈಗ ಕಾರಾರ್ಕನಿತದದಲ್ಲಿ ಇದಿದ್ರೆ
ಹ್ಮ
ಹ ನ ಮಾನ
ಇವಾಗ
ಹಾ
ಹೊರಗಡೆ ಬಂದಿದ್ದಾರೆಾ ಹೆಗೆ
ಹೌದು ಹಾ
ಇ ಒಂದೇ ಬ
ಹ್ಮ್ ಹ್ಮ್ ಹ್ಮ್
ಹ್ಮ್
ಹ್ಮ್ ಏನ
ಯಾಕೆ ಹೊರಗಡೆ ಬಂದಿದ್ದಾರೆ
ಸನೆ
ಪಕ್ಕದಲ್ಲ ಇದಿದ್ದಾರಾ
ಎಲ್ಲ
ಹ್ಮ್
ಐವತ್ತು ಚದರ ಮೀಟರ್
ಓ ಹ ಹ್ಮ್ ಹ್ಮ್ ಹ್ಮ ಎನ್ಸಿದ್ದೀರಾ ಹಂಗೆ
ಸುಮ್ಮನೆ ಅಂದಾಜ ಮೇಲೆ ಹೇಳಿದೆ ಹ್ಮ್
ಹೌ ಹವ
ಹಬ್ಬಾನ
ಹ್ಮ್
ಅಪ್ಪ ಇರುತ್ತೆ ಆದ್ರೆ ನನಗೆ
ಏನ್ ಚೆನ್ನಾಗ್ ಚೆನ್ನಾಗೆಲ್ಲಾ ಹುಡ್ಗೀರ್ ಬಂದಿರ್ತಾರ
ನಮ್ ಪರೀಕ್ಷೆ ಇರುತ್ತ ಅಲ್ವಾ
ಗರೆ
ಹೋಗ್ತೇನಿ
ಮತ್ತೆ ಎಷ್ಟು ಏನಂತಾರ ಎಷ್ಟು ವಿಷಯ ಇದ್ದಾವೆ
ನಮ್ಗೆ ಯಾರು
ಎಷ್ಟು ವಿಷಯ ಇದ್ದಾವೆ ಓದೋದು
ಹೇಳು
ಏಳಾ
ಹೇಳಿದ್ದು ಅದ್ರಲ್ಲಿ ಒಂದು ಅವರೇ ಕೊಡ್ತಾರೆ ಆದ್ರೆ ನಾವು ಬರಿಬೇಕಾಗಿರೋದು ಆರು ವಿಷಯಗಳು
ಹ್ಮ್ ಹ್ಮ್
ಹ್ಮ್
ಎಷ್ಟೊಂದು ಬಿಡ್
ಹ್ಮ್ ಹಾಗೆ
ಹ್ಮ್
ಹ್ಮ್ ಹೇಳ್ಬಬೋುದು ಏನ್ ಸಮಾಚಾರಗಳು
ಹ್ಮ್ ಹೇಗ್ ನೋಡ್ಬೇಕು
ಹ್ಮ ಹೇಳ್ಬದು ಹೇಗಿದಿದ್ದಾರೆ ನಿಮ್ಮ ಸ್ನೇಹಿತರು
ಸಮಯ ಇದ್ದ ಯಾಕೆ ಮಾತಾಡ್ತೀರಾ ನಾನ್
ನಮ್ಮ ಸ್ನೇಹಿತರು ಚೆನ್ನಡ
ಅದೇ ಚೆನ್ನಾಗಿದ್ದಾರಪ್ಪಾ ಮಾತಾಡ್ ಅಂತ ಕೇಳ್ದೆ
ಚೆನ್ನಾಗಾರಾ ೆ ಹ್ಮ್ ಸರಿ
ಅರೆೇ ನಾನ ಏನ್ ಹೇಳ್ತಾ ಇದ್ದೀನಿ ಕೇಳಸ್ಕಂತಾನ ಇನ್ನ ನನ್ ಏನ್ ಹೇಳ್ತಾ ಇದ್ದೀನಿ
ಊಟಾ ಊಟಾ
ಇಲ್ಲ ನೀವವು್ ಮಾಡಿಸತೀರಾ ಅಂತ ಹಂಗದು ಸರಿ ಆಮೇಲೆ ಮಾ
ಎಲ್ಲೇ ಬಿಡಿ ನಾ ಹೋಟೆಲ್ಗೆ ಹೋಗ್ಬರ್ತೇನಿ